ಹಾ ನಾವ್ ಚೆನ್ನಾಗಿದ್ದೀವ್ ನೀವು?
ನಾವು ಚೆನ್ನಾಗಿದ್ ದಿವಿ ಏನ್ ಮಾಡ್ತಿದ್ದೀರಾ?
ಏನಿಲ್ಲ ಸುಮ್ನೆ ಕುತ್ಕಂಡಿದ್ವೀ ನೀವು?
ನಾವು ಸುಮ್ನೆ ಕುಂತ್ಕಂಡಿದೀವಿ, ಈಗೇನ್ ಮಾಡ್ ತಿದಿರಾ ಏನಕ್ ಕೆಲ್ಸ ಏನ್ ಮಾಡ್ತಾ ಇಲ್ವಾ ನೀವು?
ಈಗಾ ನಾವು ಟೆಂತಾ ಟೆಂತ್ ಡೇ ಅದು ಹತ್ನೇ ಡೇಟಿಗೆ ಸ್ವಲ್ಪ ಟೂರು ಪಿಕ್ನಿಕ್ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ನೀವು?
ಹೌದಾ ನಾವೆಲ್ಲ ಪಿಕ್ನಿಕ್ ಕೋಗಕಾಗಲ್ ಬಿಡಿ.
ಮಿಲೀಯಾ ಯಾವತ್ತು ಹೋಗಿಲ್ವಾ?
ನಾವ್ ಫ್ಯಾಮಿಲಿ ಜೊತೀಗ್ ಹೋಗಿಲ್ಲ. ಕ್ಯಾಜಲಿ ಇಬ್ರೆ ಹೋಗಿದೀವಿ. ಫ್ರೆಂಡ್ಸ್ ಜೊತೆಗೆ ಹೋಗಿದ್
ಹಾ ಎಲ್ ಎಲ್ಲಿ ಹೋಗಿದಿರ.
ನಾವು ಮೈಸೂರು ಮತ್ತೆ ಬೆಂಗ್ಳೂರು ಮತ್ತೆ ಹಂಪಿ ಮತ್ತೆ ಹ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಇವನ್ನೆಲ್ಲಾ ಅವಗವಗ ಹೋಗ್ತನೆ ಇರ್ತೀವಿ ನೀವ್ ಫ್ಯಾಮ್ಲಿ ಟ್ರಿಪ್ ಮಾಡ್ತೀರ ಹೆಂಗ ಇಲ್ಲ.
ಹಾ ನಮ್ದು ಫ್ಯಾಮಿಲಿನೇ.
ಹೌ ಫ್ಯಾಮಿಲಿ ಟ್ರಿಪ್ ಹೋಗ್ತೀರಾ ನೀವೆಲ್ಲ. ಹೌದಾ ಯಾವ್ ಯಾವ್ ದೇವಸ್ಥ
ನಾವು ಹಂ ಪಿ ಕುಕ್ಕೆ ಸುಬ್ರಹ್ಮಣ್ಯ. ಅಲ್ಲೇ ಜಾಸ್ ತುಗಿರೋದು ಮತ್ತೆ ತಿರುಪತಿಗೆ
ಹೂ
ಟೂರ್ ಅಂದ್ರೆ ಸ್ವಲ್ ಸ್ವಲ್ಪ ಪ ದೂರದ್ ಪ್ಲೇಸ್ಗೆ ಹೋಗ್ತೀವಿ. ಹ್ಮ್ ನೀವು ಹತ್ರನ ದೂರ
ನಾವು ದೂರ ಹೋಗ್ತೀವಿ ಲಾಂಗ್ ಡ್ರೈವ್ ಚೆನ್ನಾಗಿರುತ್ತೆ ಅಂತ್ ತಂದೆ ಹೋಗ್ತೀವಿ ಅಂದ್ರೆ ಬಸ್ಸಲ್ಲಿ ಕ್ಯಾಜಲ್ ಗೌರ್ಮೆಂಟ್ ಬಸ್ಸಲ್ಲೇ ಹೋಗೋದು ನಾವು.
ಹೌದ
ಹ ಹೌದು. ನೀವು ಏನ್ ಟ್ರಾನ್ಸ್ ಹ ಇಲ್ ಎಲ್ಲಾ ಕಾರ್ ಮಂಡ್ ಪೇಳ ಮತ್ತೆ ಅವಲಕ್ಕಿ ಮತ್ತೆ ಇವನ್ನಲ್ಲಾ ಇಟ್ಕೊಂಡಿರ್ತೀವಿ ಮ ಹಯ್ ಸ್ನಾಕ್ಸ್ ತಿನ್ನಾಕಿಲ್ಲ ಮತ್ ಅಲ್ಲೆಲ್ಲ ಕಡೆ ಸೈಡ್ ಎಲ್ಲ ಕುಣೋಕ್ ಆಗಲಲ ಅಂತ ಇಲ್ಲೆ ಹುಡ್ಗುರ್ನ್ ಕರ್ಕೊಂಡ್ ಹೋಗಿರ್
ಹಾ ಹೌದೌದೌ
ಕೋಸ್ಕರ ಇಲ್ಲ ನಿಂದೇನೆ ಇಟ್ಕೊಂಡು ಹೋಗಿರ್ತೀವಿ ಎಲ್ಲಾ ಬ್ಯಾಗಿಗೆ ಕೆಂಡ ಹೋಗಿರ್ತಿವಿ ಹೂಂ ಮನೆಯಾಗ ಹಾಚರ್ ಎಲ್ಲ ಮಾಡಿರ್ತೀವಿ ಅಲ್ಲೆಲ್ಲ ಸರಿ ತ ಆ ಊಟಕ್ಕೂ ನಮಗೆ ವ್ಯ ತ್ಯಾಸ ಇರುತ್ತೆಲ್ಲ ನಮ್ಗೆ ಆ ಊಟ ಹಾ ಅಡ್ಜಸ್ಟ್ ಆಗಲ್ಲ ಸ್ವಲ್ಪ ಯಾಕಂದ್ರೆ ಅದ್ರಲ್ಲೆಲ್ಲಾ ಕೊಬ್ರೆಣ್ಣೇ ಹಾಕಿ ಅಲ್ಲಿ ಚೆನ್ನಾಗಿ ನಾ ಚೆನ್ನಾಗಿರ್ತತಿ ಊಟ ಆದ್ರೆ ಅದನ್ನ ಇದೆಲ್ಲ ಹಾಕಿ ಮಾಡಿದ್ರೆ ನಮಗೆ ಅಲ್ಲಿ ತಿನ್ನಾಕ ಇಷ್ಟ ಆಗಲ್ಲ ಅಂತ ಇಲ್ಲಿ ಮನ್ಯಾಗ ಮಾಡ್ ಕೆಂಡೋಗಿರ್ತದ
ಹೌದು ನಾವು ಗುಡ ಮನೇಲ್ಲೇ ಮಾಡ್ಕೊಂಡ ಹೊಕ್ಕಿವಿ
ಮತ್ತೆಲ್ಲಿ ಮತ್ತ ಇನ್ನ ಎಲ್ಲಿ ಪ್ಲೇಸ್ಗೆ ಹೋಗಿಲ್ಲ ನೀವು
ಹ ಬಾಳ ಅಂದ್ರೆ ತಿರುಪತ್ ತಿ ಹೋಗಿವಿ ಮೊನ್ನೆ ಮ ಆ ಮೊನ್ನೆ ಕೂಡ ಹೋಗಿದ್ವಿ ನಮ ತಮ್ಮಂದು ಸ್ವಲ್ಪ ಇದ ಇತ್ತ ಕಾರ್ಯ
ಹೌದಾ ಎಷ್ಟ ದಿನ ಇದ್ರಲ್ಲಿ ಏನ್ ವಿಶೇಷ ಇತ್ತು ನಿಮ್ಮನೇಲ್ಲಿ ಹೌದಾ ವಿಶೇಷ ಅಂದ್ರೆ ನಿಮ್ದ ಜಾಸ್ತಿ ಹೋಗೋದು ತಿರುಪತಿಗೆ ಕಿರಂತ
ಹಾ
ಹಾಂ ಹಾಂ ಮತ್ತು ತಿರುಪತಿ ದರ್ಶನ ಚೆನ್ನಾಗೈತೆ ದೇವ್ರ ದರ್ಶನ ಅದೆಲ್ಲ
ಹಾ ಚೆನ್ನಾಗ ಆಯ್ತು
ಊಟ ಅಲ್ಲೇ ಊಟ ಮಾಡಿದ್ರೆ ಹೊರಗಡೆ ಊಟ ಮಾಡಿದ್ರೆ
ಇಲ್ಲ ಇಲ್ಲ ನಾವೇ ತಗೊಂಡ್ ಹೋಗಿದ್ವಿ
ಇಲ್ಲೇ ನಿಂದನ ಎರಡು ದಿನಕ್ಕಾಗಷ್ ತಗೊಂಡ್ ಹೋಗಿದ್ರಾ
ಊ ಹೂಂ
ಹ್ಮ
ಒಂದಿನ ಅಷ್ಟೇ ತಗೊಂಡೋಗಿದ್ವಿ ಮತ್ತೆ ಒಂದಿನ ಅಲ್ಲಿ ನಮ್ ಟ್ಯಾಕ್ಸಿ ಡ್ರೈವರ್ ಇದ್ರಲ್ಲ ಸ್ವಲ್ಪ ಹತ್ರ ಕತ್ತಂತೆ ಅವ್ರ ಮ ನೀ ಅವ್ರಗೆಳ್ ತರ್ಸ್ಕೊಂಡಿದ್ವಂಗ
ಹೌದಾ ಅಂದ್ರೆ ನೀವು ಅಲ್ಲಿ ಹೋದ್ರ ನಿಮ್ಗ್ ಪರಿಚಯ ಇರೋರ್ ಅದಾರ ಅಲ್ಲ ಹೋಗಿ ಊಟ ಮಾಡ್ಬಿಡ
ಹ್ಮ್
ಇಲ್ ದೇವಸ್ಥಾನದಲ್ಲೆಲ್ಲಾ ಊಟ ಆಗ್ತರಲ್ಲ ಅಲ್ಲಿ ಊಟ ಮಾಡಲ್ಲ ನೀವು.
ಮಾಡ್ತೀವಿ ಅದು ಸ್ವಲ್. ಐದು ಪ್ರಸಾದೋತ್ತರ.
ಹೌದಾ.
ಹ್ಮ್.
ಮತ್ತಿನ ಯಾವ್ ಟೆಂಪಲ್ಗೋಗಿದ್ರಿ.
ಹ್ಮ್ ಇದೇ. ಆ ಮೈಲರಲಿಂಗ ಇದು ಆಯ್ತಲ್ ಮೊನ್ನೆ.
ಹೌದ್. ಹೌದಾ ನಿ ಮೈಲಾರ್ ಲಿಂಗೇಶ್ವರ ಹೋಗಿದ್ರಿ. ಹೌದು ನೀವ್ ಹೋಗಲ್ಲ.
ಇಲ್ಲ.
ನಿಮ್ಮ ಅಪ್ಪಾಜಿ ಹೋಗ್ ಬರ್ತಾರ. ನೀವ್ ಹೋಗಲ್ಲ ಯಾಕೆ ನಿಮ್ಮ ಅಪ್ಪಜಿಗ್ ಕೇಳ್ಬೇಕ್. ಇಲ್ಲ ನಾವು ಬರ್ತೀವಿ ಅಪ್ಪಾಜಿ ಅಂತಂದೆಳಿ.
ಹ ಅಲ್ಲ್. ಅೆ ಅವ್ರು ಸ್ವಲ್ಪ ಅಲ್ಲಿ ಜಾಸ್ತಿ ಜನ ಬರ್ತಾರಲ್ಲ.
ಹೌದ್.
ಅದೇ ಕಸರ್ ಏನಾರ ಮಿಸ್. ಆದ್ರೆ ಅಂತಾ.
ಹೌದಾ ಅಂದ್ರೆ ಮಿಸ್ ಆಗಷ್ಟು ಚಿಕ್ಕವರ್ದೀರಾ ನೀವು.
ಇಲ್ಲ ಇಲ್ಲ ಬ್ಯಾಡ್ ಅಂತ ನಂಪ್ಪಾಗ್ ಹೇಳ್ತಿನಿ.
ಹೌದಾ ಮತ್ತೆ ಮತ್ತ ಇನ್ನೇನ್ ಮಾಡ್ತೀರಾ.
ನಾವು ಆ ರಜೆ ಇದೆ ಟೂರು. ಇಲ್ಲ ಅಂದ್ರೆ ಅ ಆ ಮನೇೆಯಲ್ಲಿ ಏನಾರ ಒಂದು ಓಮ್ ಇದು ಮಾಡ್ತೀವಿ ರಾಠಿ ಕ್ಲಾಸು ಡ್ಯಾನ್ಸ್ ಕ್ಲಾಸು ಅವೇ.
ಹೌದಾ ಡಾನ್ಸ್ ಕ್ಲಾಸ್ ಎಲ್ಲಿ ನಿಮ್ ಊರಲ್ಲೇ ಇದ್ದೇನೆ ಬೇರೆ ಊರ್ ಹೋಗ್ಬೇಕ ನೀವು. ಹೌದಾ ಅಲ್ಲಿ ಹೋಗ್ಬಕ್ಕ ದಿನ ಅಪ್ ಅಂಡ್ ಡೌನ್ ಮಾಡ್ತೀರಿ ಡ್ಯಾನ್ಸ್. ಕ್ಲಸ್ ಎಷ್ಟ್ ಜನ ಬರ್. ತರಹುಡ್ಗಿರು.
ಮೂವತ್ತೆರಡು ಜನ.
ಮೂವತ್ತೆರಡು ಜನ ಇದ್ದೀರಾ. ಹ ಅದ್ರಾಗ ಎಲ್ಲಾ ಚೆನ್ನಾಗ್. ದಂದ್ರೆ ಯಾರ ಆಡ್ತಾರೆ ಇದ್ದೂರಾರ ಆಡ್ತಾರ ನೀವ ಬೇ ಊರಾರ ಆಡ್ತೀರ.
ಹ ನಮ್ಮೂರಾರೆ ಜಾಸ್ತಿ ಸ್ವಲ್ಪ ಜನ ಅದೀವಿ. ನಾವೇ ಸ್ವಲ್ಪ್ ಚೆನ್ನಾಗ್ ಆಡ್ತೀವ್ ಅನ್ನಸ್ತತಿ.
ಹೌದಾ ಎಲ್ಲನ ಪ್ರೋಗ್ರಾಮ್ ಕೊಟ್ಟಿದ್ದೀರಾ? ಡ್ಯಾನ್ಸ್ ಲೆಸ್ ಪ್ರೋಗ್ರಾಮ್ ಎಲ್ಲನ ಕೊಟ್ಟಿದಿ
ಹಾ ಹೌ ಇದು ಇದು ಮನ್ನೆ ಮ ಒಂದ್ ಫಂಕ್ಷನ್ ಆಯ್ತಲ್ಲ. ಹ್ಮ್ ಹ್ಮ್ ಹೌದೌದು.
ಮತ್ತೆ ಇನ್ನೆ ಅದು ಒಂದೇ ಕೊಟ್ಟಿರದೆನ ಮತ್ ಇನ್ನೆಲ್ಲಿ ಡಾನ್ಸ್
ಹಾ ಇಲ್ಲ ಇನ್ ಇವಗ್ ಸ್ವಲ್ಪ ಸ್ಟಾರ್ಟಿಂಗ್ ಆಗಿದೆ ಅಲ್ಲ ಇವಗ್ ಹ ಬಾಳ ದಿಸ ಏನಾಗಿಲ್ಲ ಅದಿಕ್ಕೆ ಒಂದೇ ಅತ್ರ ಕೊಟ್ಟಿದ್ದಿ
ಹೌದ
ಹಾ ಹ ನೀವು
ಮನೇಲಿ ಇದ್ರಿ ನೀವ್ ಏನ್ ಮಾಡ್ತೀರಿ.
ನಾವು ಎಲ್ಲ ಮಾಡ್ತೀವಿ ಕೆಲ್ಸ ಮಾಡ್ ತಿವಿ ವ್ಯವಸಾಯದ ಕೆಲ್ಸ ಮಾಡ್ ತಿವಿ ಎಲ್ಲ ಮನೆ ಹೋಮ್ ಮನೆಗೆ ಎಲ್ಲ ಕೆಲ್ಸ ಮಾಡ್ತೀನಿ.
ನಿಮ್ದು ಹೊಲ ಐತ
ಹೌದು ಹೊಲ ಇದೆ ನಮ್ದು ಒಂದಿಷ್ಟು ಹೊಲ ಇದೆ ಅದ್ರಾಗ ಮೊನ್ನೆ ಮೆಕ್ಕೆಜೋಳ ಬೆಳೆದಿದೀವಿ.
ಹ್ಮ್
ಮತ್ತೆ ನೆಕ್ಸ್ಟ್ ಟೂ ಈಗ್ ಮತ್ತೆ ಹೊಳಿ ಬಂದ್ ನಿಂತ್ ಬಿಡುತ್ತೆ ಅವಗ ಏನು ಬೆಳಕ್ ಆಗಲ್ಲ ಮತ್ತೆ ಒಂದ್ ಆರ್ ತಿಂಗಳ ಕಾಯ್ತಿವಿ ಅದನ್ನ ಕಾಯ್ ದು ಆಮೇಲೆ ಮತ್ತೆ ಅದೇ ಮೆಕ್ಕಿ ಜೋಳನ ಹಾಕದು. ಬೇರೆ ಏನಾ ಬೇರೆ ಹಾಕಿದ್ರು ಬರುತ್ ತ್ತೆ ಅಕ್ಕಪಕ್ಕ ಎಲ್ಲ ಮೆಕ್ಕಿ ಜೋಳ ಹಾಕಿರ್ತಾರಲ ಅದಕ್ಕೋಸ್ಕರ ಮೆಕ್ಕಿ ಜೋಳನೇ ಮ್ಯಾ ಆಕ್ಬಿಡ್ ತಾ ಅವರು ನಾವು ಒಂದ್ ಹಾಕಿದ್ರ ಇನ್ನು ಇನ್ನೊಂದ್ ಪಕ್ ಇನ್ನೊಂದ ಹಾಕಿಬಿಟ್ರ ನಮಗ್ ಹೊಡ್ತ ಬಿಳುತ್ತ ಯಾಕಂದ್ರ ಈಗ ಶೇಂಗ ಹಾಕಿ ಬಿಟ್ರ ಬರೆ ಮಂದಿದೆೇ ಕಿತ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಪಕ್ಕ ಹೋಲಾದವ್ರ್ ಏನ್ ಹಾಕ್ತಾರ ಅದನ್ನ ನಾವ್ ಹಾಕ್ತೆವಿ ಈಗ ಹೂ ಶೇಂಗ ಹಾಕಿದ್ರೆ ಕಾಯಕ್ ಆಗಲ್ಲ ನಮ್ ಕೈಲೇ ಹ
ಹಾ ಅಂದ್ರೆ ನಿಮಗ್ ಸ್ವಲ್ಪ ಲಾಸ್ ಕೂಡ ಇದೆ ಆರ್ ತಿಂಗಳಂದ್ರೆ ಏನು ಬೆಳೆ ಇಲ್ಲ
ಹ್ಮ ಆರ್ ತಿಂಗ್ಳಾ ಏನು ಆ ಬರದಿಲ್ಲ ಅಲ್ಲ ಬರೆ ಬಂದ ನೀರು ನಿಂತ್ ಕಂಡ್ ಬಿಡುತ್ತೆ ಅದ ಸುಮ್ನೆ ಆ ಹೊಲ ಬರ ತಕ್ಕ ನೀರ್ ಸರಿಯಾತಕನ ಕಾಯಬೇಕು ನಾವು ಅದಾದ್ಮೇಲೆ ಮತ್ತೆ ಆರು ತಿಂಗ್ಳದಾಗ ಬೆಳಕಂಡು ಬಿಡ್ಬೇಕು ಮತ್ತೆ ಆರು ತಿಂಗಳ
ಹಾ ಅಂದ್ರೆ ಇವೆಲ್ಲ ಏನ ಬೆಳೆಲ್ವಾ ಇವು ಪಾಪ ಕೊಂಜಳ
ಇಲ್ಲ ಅವು ನ್ ಬೆಳೆಯಲ್ಲ ನ್ಯಾಚುರಲ್ ಇವೆ ಈ ಕೋಳಿ ತಿನ್ನ ಜೋಳಾನೇ ಬೆಳೆಯದ ನಾವು
ಹಾ
ಹ ಈಗ ದನಕ್ಕೆ ಬೇಕಂದ್ರ ಅವಕ್ಕ ದನಕ್ಕೂ ತೆಗೀತಿ ಎತ್ತುಗಳದಾವಲ್ಲ ಎತ್ತುಗಳಿಗೆ ಹಿಂಡಿ ಮಾಡಾಕ್ ಗ ಅದನ್ನ ಹೋಗಿ ಜಿನ್ನಕ್ ಒಡಿಸ್ಕೊಂಡ್ ಬಂದು ಅದನ್ನ ಇಟ್ಟಿದ್ರೆ ಸ್ವಲ್ಪ ಎತ್ತುಗಳು ಬಲ ಹಾಕ ಅಂತದ ಅವ ಮನೆಗೆ ತಕ್ಕಂತೀವಿ ಒಂದಿಷ್ಟು
ಹ್ಮ್ ದ ನದ್ ಕೋಟ್ಟಿಗೇನು ಐತಾ
ಹ್ಮು ದನದ ಕೊಟ್ಟಿಗೇನು ಇದೆ ನಮ್ದು
ಎಷ್ಟು ಇರೋದು ದನಗಳು
ದನ ಒಂದ್ ಎಂಟು ದನ ಇದಾವೆ ಎರಡು ಎಮ್ಮಿ ಇದಾವೆ ಅವಕ್ಕೆಲ್ಲಾ ಫುಡ್ಡು ಎಲ್ಲಾ ಹೊಲ್ದಾಗ ಹಾಕ್ತಿವಿ ಅದ್ರಾಲಿಂದ ಕೊಯ್ಕೊಂಡ್ ಬಂದ್ ಕೊಯ್ಕೆ ಬಂ ಬಂದು ಆ ದನಗುಳಿಗೆ ಹಾಕಿ ಮನ್ಯಾಗ ಮೇಯಿಸ್ತೀವಿ
ಹೌದಾ
ಹ ಹೌದು
ಮತ್ತೆ ಏನ್ ನಿಮ ಕೆಲ್ಸ
ನಮ್ದ ಏನ್ ಕೆಲ್ಸ? ಇಲ್ಲ ವ್ಯವಸಾಯ ಇದಕ ವ್ಯವಸಾಯ ಮಾಡ್ತ ಟೈಲರಿಂಗ್ ಮಾಡ್ತೀವಿ, ಮತ್ತೆ ಎಮ್ರೈಡಿಂಗ್ ಮಾಡ್ತೀವಿ, ಪೇಂಟಿಂಗ್ ಮಾಡ್ತೀವಿ ಇದ ಎಲ್ಲಾ ಮಾಡ್ತೀವಿ ಅಂದ್ರೆ ಬಟ್ಟೆ ಮೇಲ್ ಮಾಡ. ಮಾಡ್ತೀವಿ ಇಷ್ಟ. ಪೇಂಟಿಂಗು ಬಟ್ಟೆ ಮೇಲ್ ಮಾಡ್ತವಿ.
ಅದೇ ಫ್ಯಾಷನ್?
ಟೈಲರಿಂಗ್ ಮಾಡ್ತೀವಿ.
ಹೌದಾ? ದಿನ ಒಂದ್ ಎಷ್ಟು ಬರ್ಬೋದು? ಟೈಲರಿಂಗ್ ಗ
ಮನೆ ಕೆಲ್ಸ ಮಾಡಕಂತ ಮಾಡ್ತೀವಲ್ಲಾ. ಸ್ವಲ್ಪ ಎರಡು ಮೂರು ಚೂಡಿ ಇದ್ವ ಅಷ್ಟೇ. ಸ್ಟೆಪ್ ಎರಡರಿಂದ ಮೂರ್ ಚೋಲಿ ಹೋಲಿತೀವಿ ಈ ಫ್ಯಾಷನ್ ಫುಲ್ ಫ್ಯಾಷಾ ಷನ್ ಇದ್ರ ಅಂದ್ರ ಮತ್ತ ಮನೆ ಕೆಲ್ಸ ಮಾಡ್ಬೇಕು. ಮತ್. ಆ ಆಕಡಿ ಇಕಡಿ ಹೋಗದ. ರ್ತೈತಿ ಅದನೆಲ್ ಕ್ಕೆಂದು ಒಂದ ಹೆಚ್ಚ
ಹಾ ನಿಮ್ದ ದೊಡ್. ಕಂಬ ಅನ್ಸುತ್ತೆ.
ಹ ಸಣ್ಣ ಕುಟುಂಬನೇ ಚಿಕ್ಕ ಕುಟುಂಬನೇ ಅಂದ್ರೆ, ಇಷ್ಟೆಲ್ಲ ಮಾಡ್ತಿ ಮತ್ತೆ ಮನೆಗ ಇದ್ಮೇಲೆ ಎಲ್ಲಾ ಮಾಡ್ಬೇಕ್ತಾನೇ?
ಹೌದೌದು. ಅಂದ್ರೆ ಟೈಲರ್ ಹಿಂಗೆ ಎಲ್ಲಾ ಮಾಡ್ತೀರಲ್ಲ ಫ್ಯಾಮಿಲಿ ಎಲ್ಲೊ ಹೋಗ
ಹ್ಮ ಫ್ಯಾಮ್ಲಿಗೆ ಮಾಡ್ತೀವಿ ಫ್ಯಾಮ್ ಗೆ ಮಾಡ್ತೀವಿ ಇನ್ನ ಯಾರಿಗಿ ಮಾಡಲ್ಲ. ಒಂದ್ ಬ್ಲೌಸ್ ಹೊಲಸಾಕ್ಕ ಇನ್ನೂರ ದ ಮುನ್ನೂರು. ಇಲ್ಲಿ ತಗೊಂತಾರೆ ಬ್ಯಾರೆ ಕಡಿ ಎಲ್ಲ ಮ್ಯಾಚಿಂಗ್ ಗ್ಲೌ ಜನೆಲ್ಲ ಹೊಲಸಕ ಎರಡದರಿಂದ ಮೂರು ಸಾವಿರ ರೂಪಾಯಿ. ತಗೊಂತಾರೆ ಅದಕ್ಕೆಲ್ಲ ವರ್ಕ್ ಕುಿಂಗ್ ಮಾಡ್ತಾರಲ್ಲ ಅದೋಸ್ಕರ ನಾವು ನ ಅ ಇಷ್ಟ ಹೆಂಗೆ ಆಗಿರ್ಲಿ ಅಂತ ನಮ ನಾವೇ ಮಾಡ್ತೀವಿ ನಮ್ಮ ಮನೆಯವ್ರಿಗೆ
ಹ್ಮ್ ಮತ್ತೆ ಮನೆಯವಿಗೆ ಮಾಡಲಿದೆ ಅವರು ಒಂದು ತಿಳ್ಕೊಂಡ್ ಬಿಡ್ತಾರಲ್
ಹೌದು ಮತ್ತೆ ಏನ್ ಗೊತ್ತಾ ಈಗೆಲ್ಲ ಬರೆ ಕಡೆಗೆಲ್ಲ ಹೊಲಿದ್ರ ಇಲ್ಲೇ ಇದ್ದೂರಾಗ ಹೊಲಿಸಿದ್ರಿ ಇನ್ನೂರಿಂದ ಮುನ್ನೂರು ರೂಪಾಯಿ ಮಾಡ್ತೀವೆ ತಗೊಂಡು ಬಿಡ್ತಾರ ಅದೇ ರೊಕ್ಕ ನಮಗ್ ಉಳಿತಲ್ಲ ಅಂತಂದೇಳಿ ನಾವೇ ಮಾಡ್ತೀವಿ
ಮೇಲೆ ಎಷ್ಟು ಜನ ಇರೋದು ನೀವು
ಜನಇದೀವಿ
ಕಾಯಿಲ್ವಾ
ಇಲ್ಲ ಅನ್ನ ಇದ್ದಾರೆ ಅಕ್ಕ ಇಲ್ಲ ತೆಂಗ್ಯಾರಾರೆ ಇಷ್ಟ ಜನ ಇದೇವೆ ನಾವು
ಮಕ್ಕಳು ಸಣ್ಣವರು ಯಾರ ಇಲ್ವಾ
ಮಕ್ಕಳು ನಮ ಚಿಕ್ಕಮ್ಮನ ಮಗ ಇದ್ದಾನೆ ಅವನ್ನೇ ನೋಡ್ಕ ಎಂತ ಇದೀವಿ ನಮ್ಮ ಮನಾಗ ಮಕ್ಕಳು ಸಣ್ಣಾರ ಯಾರಿಲ್ಲ ಓಕೆ ಥ್ಯಾಂಕ್ ಯು